ಊಟಾ
ಹಾ ಆಯ್ತು ನಿಂದು
ಹಾ ಆಗೆದ
ಏನ್ ಮಾಡಕತಿ
ಏನ್ ಕಾಲೇಜ್ ಕ್ ಹೊಗಿದಿಲ್ಲ
ಹ್ ಹೋಗಿದೆ
ಹ್ಹೂ ಹ್ಹೂ ನಾನು ಈತ
ಹಾ
ಹಲೋ
ಏನ ಹಲೋ ಕಳತದಲೇ ಹಲೋ ಕಟ್ಟಾಗಿಲ್ಲಾ ಹಲೋ ಹಲೋ
ಆಗಸ ಹಲೋ
ಆ
ಕೇಳುಸ್ತದಿಲ್ಲ ಈಗ
ಹಾ ಕೆಳಸ್ತದ
ಎ ಕಾಲೇಜಇಲ್ಲಾಂತ ಇವತ
ಆ
ಕಾಲೇಜ ಏನಾಯ್ತು ಪ ಅಂದೆ
ಏನಿಲ್ಲಾ ಅಣ್ಣಾ ಏನಾಯಿತು ಕ್ಲಾಸಿಗೆ ಹೋಗಿವಿ ಕುಂತಿವಿ ಬಂದಿವಿ
ಹೂ ಹೂ ಮತ ಪೇಪರ ತಂದಿದಂತ
ಆ
ಪೇಪರ್ ಇತ್ತು ಇವತ ನಮ್ಮದು
ಯಾವದ
ಪಾರ್ಟಿಕಲ್
ಹ್ ನಾ ನಿನ್ನೆ ಸರ್ ಗ್ರೂಪಿಗೆ ಹಾಕಿದ್ರ ಅದೆನು ಪಾಟಿರ್ಕಲ್ ಇತ್ತು
ಹಾ ನಾಳಿಗಿ ಇಂಗ್ಲಿಷ ಆದಾ
ಇಂಗ್ಲಿೀಷಾ
ಹಲೋ
ನಾಳೆ ನೀವು ಹೋಗ್ಬೇಕ ಬ ನಿಲ್ಲ
ನಾಲ್ಗೆ ಹೋಗ್ಬೇಕು ನಂಬ
ನಿಂಬುದಾವ
ಹಾ
ಮುಗ ಫಸ್ಟ್ಿಗೆತಲ್ಲಾ ಇಂಗ್ಲೀಷ್
ಏನಾದ್ ಸಲ ಪೇಪರ್ ಬ್ಯಾಕ್ ಅದು
ಪೇಪರ್ ಬ್ಯಾಕದುನ
ಹಾ ನ ಕಾ ಕಾಲ ಜ ಅಂದ್ರೆ ರಾಯತ ಹಾ ಇವದ ನಮ್ಮ ಒಂದು ನಮ್ ಬೋಸ್ತೇವಥ ಬಲ ಕುಂತಾವ
ಹಾ
ಬರಂದ ಕ ಕೆಜಿ ಆಂ್ರ ಹಯ್ಬ ಬಿಟ್ಟಾನ ಕ್ವಶ್ನ್ ಪೇಪರ್ ಕ್ವಶ್ನ್ ಪೇಪರ್ೋೋಗ್ಬಿಟ್ಟ ಹ ಬುಕ್ಲೆಟ್ ಬುಕ್ಲೆಟ್ ಇಟ್ಟ ಹಬಲ್ಲಿ ಅವ್ರ ಕಾಯ ಕೊೂಟ ಹೋಗೋಗಲ್ಲ ಬಕ್ಲಲೆಟ್ಲ್ಲೇ ಬಕ್ಲೆಟ್ ಬರಲ್ಲಾ
ಹಾ
ಲಲೆಟ್ ಹಬೇಕ ಕಲ್ಲ ಪ್ಲಡ್ ುಟಿಗೆ ಮ ಬುಕ್ಕ ಇಟ್ಟ ಅಜಡು ಬೋಕ
ಹ್ಮ
ಕ್ಶ್ನ್ ಪೇಪರ್್ ಕೊ್ನ್ ಪೇಪರ್ ಹೋಗ್ಬೇಕಲ್ಲ
ಹಾ
ಕೊ ಬುಕ್ ಎಟ್ಟ ಬಿಡ ಕೊಸ್ನ್ಪರ್ ಎಟ್ಟರ
ಯ್ದ ನಿತ್ ಬಂದ್ ಕೊಟ್ಟನ ಅ
ಅ ಎಲ್ಲರ ಉದಿರ ಸರ್ ಬೈದಿರ ಹೆಂಗ ಹಿಂಗಾದ್ರ ಹೆಂಗಂತ ಬೈದಿರ ನ ನಕ್ಕ ಮೆದು
ಕಳಕ್ ಆ ನೀ ಯಾಕ ಹೋಗಿದ್ದಿ ಹಾ ಅವ್ವ ಏನ್ ಬೈದ್ರ ಅ ಸುಹರ
ಹ್ಮ್ ಬೈದರ್ ಮೈತ್ ಹಂಗ ಹೋದ್ರ ಹಂಗನ್ ಅನ್ಪವಿ ಇರ್ಲಂದ್ರ ಹಂಗಕುಂದ್ರನ
ಹ್ಮ್
ಎಲ್ರಿ ಎಲ್ರ ಅಂದ ಅಕ್ಕಂತ ಹದ ಮಗವ ಎಲ್ ಕ್ಲಾಸ್ ಕ್ಲಾಸ್ ಹಾಕುದ್ರಿ ಎಲ್ಲರ ಹಾಕಿದ್ರಿ ಮಯ್ಯನಂದನ ಮೈಯ್ಯಾ ನಾನ ಮಯ್ಯ ಬಂದಲ್ಗ ಮಯ್ಯ ಎಗಡ್ ಮಹೇಶ್ ಇದು ಅಮಯ ಯನ್ ಬಇನಾಡಿಬಲ್ ಇನಾಡಿಬಲ್
ಹಾ ಯಾದ್ಕ್ ಹೋಗಿದ್ದು.
ಮೈಯಾನ ಮೈಯಾನ ಹಾಕತದ ಅದ್ರೋಡ ಮೈಯ್ಯಾನ ಹಾಕತ ಆ ಹೇತಿನ್ ನಿಗೆ ಹಲೋ
ಹಲೋ
ಅಲ್ಲ ಮೈಯಾನ ಏನ್ ಕೆ ಕೆಳಗಬ್ ಮ ನಾನ ಯಾಜಗಿರ
ಕೇಳೆ ಏನು ಮಾಡೋಣ್ಣ
ಅದ್ ಅನ್ಕೋತ ನೀ ಬರ್ಡ ಇತ್ ಬಂದ ಇಷ್ಟ ಕಡಗಪರ್ ಮಾಡಿದ ಅನ್ಕೋತಗ
ಈಗ
ಅಂದ ದಿನ ತ ನೋಡಿ ಆಚರಿ ಬಂದಣ
ಹಾ
ನಾನ್ಕೊ ತನ ಮಾವನನ್ ಬರೋಡೋಗಐತ್ತಪ್ಪ ಬಂದಿ ಅಡ್ಗಗಿದ್ದ ಹಗಿದಿ ಅಂತ ಅಂತಏನ್ ಮಾಡಿ ನಾಯತ್ ಬಂದಳಷನವ
ಸುಮ್ನವ ಅಂತ ಎಲ್ಲ ಮಾಡ್ಯ ನಮ್ಮ
ಎಲ್ಲ ಏನತ್ತು ಎಲ್ಲ ಅಂದ್ರ ನಂಗಡ ಅಗಿರಲ್ಲ
ಹ
ರೆಡ್ಡಿ ಇಲ್ಲಿಗ್ ಹಯ್ ಅಂತ ಅಂದೇವಾ ಬಂದಪ್ಪ ಯಾಜಿರು ಬಂದೆ ಯಾಕ ನಾನು ಇಲ್ಲ ಹೇಳ ಏನ್ ಮಾಡಡ ಅಂತ ಅಂದ ಇಲ್ಲಪ್ಪ ಬಂದ ಆಯ್ತು ಯಗಲ್ಲಿ ತಿರುಗಾಡಿದ ಬಂದಂತಂದೆ
ಹ್ಮ್
ಅಲ್ಲಿ ಒಂದ ಏನ್ ನೋಡ್ಬೇಕಾಯ್ತು ಅಂತ ಅಂದ ಎಲ್ಲ ಫಸ್ಟ್ ನೋಡಿಲಿನ ಎಲ್ಲಿಗೆ ಎಷ್ಟನ್ನ ಈ ಈ ನನಗ ಕೂತನವ ಏ ಮಾಮನ ಬರವಡತಪ್ಪ ಬಂದಬ ಐತಪ್ಪ ನಕೂತ
ಇವಾಗ
ಹ್ಮ್ ಈಗ ಅಂದಯ್ತ ಈಗ ಈಗಂದ ಅದಕ್ಕೆ ಇಲ್ಲಪ್ಪಾ ನಾನ್ ಯಾಕ ಕಳ್ಕೊಂಡಂಗೆ ಗೊತ್ತ
ಕಾರ್ ಸೌಂಡ್ ಅದ್ರೆ ಏನ್ ಕೇಳವಲ್ರೇ
ಏನ್ ಕೇಳ್ಸಲ್ವಾ
ಹ್ಮ್
ಈಗ
ಕೇಳತ್ ಕ ಕಾರ್ಗಳು ಹೋದ್ರ ಕೇಳತ ಅದಿಕ ಅದಿಕ ಸಾರಿ ಬಿಡು ಇ ಹೋಗಲ್ಯ
ನಾಲ್ಲಿ ರಜೆ
ನಿನ್ ದಾ
ಬಾ ಬಾ
ಹ್ಮ್ ನರ್ಥ ಆ ಕಡೆ ಇರ ನಿನ್ ಬಂದ ನೋಡ
ಆಯ್ತ ಎಲ್ಲ ಮುಂದೆನ ಜೋಗಿಸಾನ
ಹ್ಮ
ಏ ಎಲ್ಲಾ ಯಯ್ತಿರ್ ಬಯನಪ್ಪಾ ಮಯ ಏ ಏನ್ ಮತ್ತತ್ ಅದನ್ ಮಾಡನಜ ಅನ್ ಇಂಟೆಜಿಬಲ್
ಹಾ
ಅದಿಕ್ ನನಗ ಏನ ಕುಂತ ಹೆಂಗಗೆಬಡ್ದೈತ್ ಬಾ ಮಾಮ ನೀನು ಹೆಂಗಗೆ ಹೇಳ್ದಲ್ಲ ನೀನು ನನಗ ಅನ ಕೊೋತನ ಅಮ್ಮ ಯಾರಕ್ಕ ನನ್ಗ
ಹ ಸುಮ್ಮ್ನೆ ಏನ್ ಮಾಡ್ಯ ಏನ್ ಕೆಳಗಾರತ
ಅದೇ ಏನು ಬಂದ ಆ ಪ್ಯಾಂಟ್ ಏಂ ಸೆಂಟ್ ಗಂಟ್ ನಡ್ಕ ಬಂದಲ್ಲ ಹಾ ದೊಡ್ ಬಂತ ಅವಾಗ ದೊಡ್ ಬಂತ ಅಷ್ಟನ ಮಾಡಿಲ್ಲಾ ನಾವ್ ನೀಡಿ ಯಾತಿ ಸುಮ್ನೆ ಹೋಗಂಗಯ್ದ್ವಲ್ಲ ಸುಮ್ನೆ ಹೋಗಂಗಯ್ದಿವವಿ ಎಲ್ಲಂದ್ರ ನನಗ ಹಏ ರೆಡ್ಡಿ ಯಾಕ ಮಂದ ಗೊತ್ತಲ್ಲ ಅಂತಂದ
ಹಾ
ಗಯ್ತಲ್ ಪ್ರಾಣ ಹೆಂಗ ಗೊತ್ತ ಸು್ನೆ ನಾವುಂಗ್ ಹೋಗ್ವಿ ಅವನು ಬರ ಮ ನಂದ
ಹಾ
ಎಲ್ಲಲ್ಲಿ ಏನತ್ ಕೆಲಸ ಬಂದ ಅಂತ್ರ ಎಲ್ಲಾಫಸ್ಟ್ ನಮ್ಗೆ ಗೊತ್ತಿಲ್ಲಾ ಹೊಟ್ಟೆ ಇರದ ದರ್ಶಣಗದ್ದ
ಹ್ಮ್
ಏನ್ ಮಾಡ್ಯನ್ ಮಾಡಡ ಹೊಟಾನ್್ತನ್ಿ ನಂಗಗೆ ಅದ್ದಲ್ಲ
ಹ್ಮ
ಆಯ್ಕಿ ನನ್ಗ್ ಬೇಕುತ್ ನನ್ ಮಗವ ಯ ಯಾಕ ಕೇಳಿದೆ ಅಮ್ಮಮ್ಮತ್ತಗ ನನಗೆ ಅನ ದುಂಬಲಂತ ತದಾ
ಹ್ಮ
ಅದೇ ಕೊತಪ್ಪ ನಾ ಸುಮ್ಮನೆ ಕೇಳಂದು
ಹ್ಮ
ಇ ಶಾಲೆ ಇಏನಾವದಲ್ಲಿ
ಕೇಳಂತ
ಕಲ್ಲಟ್ರಾನೆ ನಾ ಯಾವ್ದಿಲ್ಲ ಒಂದ್ ಗೊತ್ತದಲ್ಲ ಕಲ್ಲಟ
ಚಾರ್ ಸಾಕ
ಕಲ್ಲ ಕಲ್ಲ ತ ಕಲರ್
ಇಲ್ಲದಾಯ ಮಾಡ ನೋಡ
ಕಲ್ ಕಲ್
ಯಾವಮ್ಮ
ಅಲ್ಲ ಅಲ್ಲ ಇಲ್ಲ ಇಲ್ಲಿ ಸಾಲ ಇಲ್ಲ ಇಲ್ಲ ಕ್ರಿಕೆಟ್ ಅಡಕಟ್ಟ ಹಡುಗರ ಆಯ್ತ ನಾಾನು
ಹಾ
ಕಲಟರ್ಕ್ಕನ್ನ
ಲ್ಲ
ಕಿಲೀಟರ ಕಾಲ ಕಿಲ್ ಕಾಣದ ಕಿಲೆ
ಹ್ಮ ಹ್ಮ
ಮತ್ತೆ ನಿಂಗ ನಿಂಗ ಕುೂಂಗ ನೀ ಒಯ್ದಲ್ಲ ಮನಗೆ
ಹ್ಮ
ನಿಂಗ ಅಮ್ಮ ಇಬ್ರು ಮಂದಿರ ರಗ
ಹ್ಮ್
ಏ ಅಂತ ಕೇಳಿದ್ರೆ ತಂದಿರ್ಲ್ ಬಾ ಏನ ಅಂತಂದಿಲ್ಲ ಪ ಏಲ್ಲ ಲ್ಯಾಪ್ಟಾಪ್ ಅ ಯಾರ ಅಂದ್ರರು ಅವರಂದ
ಹ್ಮ್
ಚಮ್ಮಜ ಯಾತ್ರಿ ಕೃಷ ಸಂಜೆ
ಹ್ಮ
ಮತ್ತೆ ಶಂಗವ್ದಪ್ಪಂದ ದಸರ್ದವ ಅಣೊಂದ ದೋಸ್ತ ಕೊಡಾಕಂದೆ ಮಯ ಅಂದ ಹದ ನಾನ ನಪ್ಪ ಅ ಅವಾಗ ಹೇಳ್ದ ನಮ್ಮಯ್ಯ ನಿಂಗೆ ಬೆಳಿ ಹಬೇಕ ಅಂತ ಹೇಳ್ದ ನನಗೆ
ಹ್ಮ್
ಹ ಕೇಳಾರ ಮಗ ಹ ಬು ಇ ಕ ಬ ಹೋಗಲ್ಲ ಕೊಡ್ ಹಾ ಹೇಳ ಅಲ ಹ
ಡ ಕತ ಹ ನಂಗ ಮಾತಾಡನ್ ಮಾತಾಡ ಹೆಂಗನ್ ಮಾತಾಡಾ ಮಾಡನೆ ಮಾತಾ ನಾ ಮಾಡ್ಮ ಹಲೋ
ಹ ಮತ್ತೆ ಕೇಳಿದ್ರು ಲ್ಯಾಪ ್ಟಾಪ್ ಯಾಕಪ್ಪಂದ್ರ ಯಾಕ್ತನಿ ಅಂತಂದ್ರ
ಹ್ಮ್
ಎಲ್ಲ ಪಸ್ಟ್ ಸುಮ್ನ ಅವ್ರ ಆನಂದ ಇದ್ದಿತ್ತು ಅಂತ ಇಲ್ಲಿ ಬೆಂಗಳೂರಿಗೆ ತಮ್ಮ ಆ ಮದ್ ಎಷ ಅಂತ ಇದ
ಹ್ಮ್
ಹ್ಮ್ ಹ್ಮ್ ಹೌದಣ ಅಂತಂದ್ರ ಗ ಮತ್ತೆ ಮಳೆ ಬಂದು ಅವ ನಿಂಗ ಮಯ್ಯಮ್ಮಳೆ ಮೂರ್ದರು
ಹ್ಮ
ಹಾ ಹೇಳ ಇದೇನೆ ನೋಡ್ರ ಕೈಯಗಿಲ್ದ್ರ ಏನಪ್ಪಾ ಅಂತಂದ್ರ ಲಲೆಪ್ಟಾಪ್ ಪಪ ಇ ಯಾರು ಅಂತಂದ್ರು ಅದು
ನಮ್ ಕಾಕ ನಮ ಕಾಕ ನಮ ಅಪ್ಪ ನೋಡ್ಯಾರ
ಏ ನಿಮ್ಮ ನಿಮ್ ಕಾಕೆ
ನಮ್ ಕ ಆಗಿಯ ಕೇಳಿದ್ ಬಿಡು ಮ ಮತ್ತ ಗೊತ್ತತ್ತು ಅಂತ
ಹಾ ಹಾ ಮತ್ತೆ ಏನಂದ ಮತ್ತೆ ಹೇಳಿಲ್ಲ ನನಗೆ
ಹ್ಮ್
ನಿ ನಿಮ್ಮಪ್ಪ ಕಮ್ಮಪ್ಪ ನೋಡಿದ ನ ಕೈ ಗಡಕದಲ್ಲಿ
ಹ್ಮ್ ಟಲ್ ಹೇಳಿನ ತಗ ಬಸ್ಸ ಹೋಯ್ತ್ ನೋಡಂತ ಹೇಳಿನಿ ಹಾ
ನಿಮ್ಮ ಮಣ್ಣು ಇಡಲ್ಲ ಲ್ಯಾಪ್ಟಾಪ
ನಮ್ಮಣ್ಣ ಅಭಿನ ನೋಡನ್ ನೋಡನ್ ಎಲ್ಲಾ ನೋಡ್ರಿ ಇದ್ ನಮ್ದೇ್ ಎಲ್ಲಾ ನೋಡ್ರಿ ಆಡೆ ಚಿಕಿತ್ಸೆ ಕ್ರ ಕ್ರಿಕೆಟ್ ಆಡಕ ಇತ್ತು
ಅದೇನ್ ಎಲ್ಲ ಕೊಡೋಬೇಡ ಕೊಡಬೇಡ ಅಂದ್ರೇ ನ ಹೋಗಿದ್ದಿದೆ ರಕಡೆ
ಎಲ್ ಬಿೂಡ ಏನ್ ಮಾಡ್ತಾ ಹೋಗ ನೀಗೆ ಸ್ಧಣ ಇದ್ದ ಸ್ಧರ್ಣ ನೋಡಿದ್ದೇ ನ ಹ್ಮ್ ಹ್ಮ್
ಅದೇ ನೀನ್ನ ಈಡ್ಡು ಹ್ದೀನಿ
ಹ್ಮ್
ಹ್ಮ್ ಈ ಸೊಪ್ ಬಯಾಡ್ಡ ನಿ ಯಾವ ನೀ ಸೊಪ್ ಮಾಡ
ಏನ್
ಎಡಡುಡಕ್ಕಿಲ್ಲ ಸಿದ್ದೇಶ ಏನಂದ ನಿನ್ನ ಮುಂಜೆ
ಹ್ಮ
ಯಾರ್ಲ ಬಾಪ ಹಿಡೀಗಂತಂದ ನಾನು ಆಯ್ತ್ ಪಾ ಬರ್ತ ನಾ ಮನೆಗ್ದೆ ಮಾಡಂದೆ
ಹ್ಮ
ಅಂತ ಎಡಿಟಕ ಇಲ್ಲಿ ರೋಡಿಗದಲ್ವಲಾ ನೀ ಮಾಲ್ಲ ಮ ಸ ಪಲ ರಟ್ರ ಹಲೋ
ಹಾ
ನುಡುಗ ಸೇ ಬಿಡ್ಬಡಿದ ವೈದ್ಯತ್ಪ್ಪ ನಿನ್ನ ತಕೊಂಡರನ್ನಾಗಿದ್ರ ಅಲೋ
ಐದ್ ವಯಸ ಇರ್ತ ಆಮೇಲೆ ಮಾಡತ
ಹ್ಮ್ ಸರಿತಾ
ಹ್ಮ